ಹಲೋ ಏನ್ ಮಾಡಕತಿ ಸುಮ್ಯಾಕ್ ಮಕ್ಕೊಂಡಿ ಕರೆ ಕರೆ ಮಕ್ಕೋ
ಕರಿ ಕರಿನೇ ಮಕ್ಕೊತೀನಿ ಸದ ಅದಕ್ಕೆ ಬೆಡ್ ರೆಡಿ ಮಾಡಾಕತ್ತಿನಿ ಹ್ಮ
ಮಕ್ಕೊಳಕ್ಕ ಏನು ಸಿಂಹಾಸನ ಆಸನವನ್ನ ತಯಾರಿಸುತ್ತಿರುವೆಯಾ ಪ್ರಿಯೆ ನೀ ಮಹಾಪ್ರಭು ಅನ್ಬೇಕು ಏ ನೀ ಹೌದು ಅದು ಮಹಾಪ್ರಭು ಅನ್ಬೇಕು
ಹೌದು ಮಹಾಪ್ರಭು
ನೀವೇನಿಲ್ಲಿ ಚೆನ್ನಾಗಿದ್ದೀರಾ ನಾವು ಮಾತನಾಡು ತಿರುವುದು ಕೇಳಿಸ್ತಾ ಉಂಟಾ ನಿಮಗೆ
ಹಾ ಕೇಳಿಸ್ತಿದೆ
ಹಾ ಹಾ ಏನೇನ್ ಮಾಡಿದ್ ಇವತ್ತು
ಏನ್ ಮಾಡಿಲ್ಲ ನೋಡು ಹೋಗಿನಿ ಹ್ಮ್ ಹೋಗ್ದ ಹೋಗಿ ಬಂದ ಈಗ ಯಕ ಕಟ್ ಬ್ಯಾಸ್ರ ಬ್ಯಾಸ್ರ ಆಗತೈತಿ ಎದ್ದಡಕ ಮನ್ಸ ಬರಲ್ಲ
ಏ ಏನ್ ಗೊತ್ತಾ ನಂದು ಫ್ರೆಂಡ್ಗಳ ಎಲ್ಲರೂ ಪ್ರವಾಸ ಮಾಡಕತ್ತಾರ ನಾವು ಎಲ್ಲ ಎಲ್ಲ ಬರೇ ಬನ್ನಿ ಮ ಮನಿ ಮನಿ ಊಟ ಮಾಡೋದು ಮಕ್ಕಳೋದು ಇಷ್ಟ ಹಕ್ಕ ಬಾಂಡೆ ಆತವು ಬಾಂಡೆ ತೊಳದು ಇದೇ ಆಗೈತಿ ಇವತ್ತು ಮ ಅದೆಲ್ಲಾ ಫೋಟೋಸ ವಿಡಿಯೋಸ್ ನೋಡಿ ಒ್ ತರ ಆಗ್ಬಿಡತ್ ಮನ್ಸಿಗೆ
ನೀನು ಹೋಗು
ರೊಕ್ಕ ಇಲ್ಲ
ಪಸಿಲ್ಲಲ್ಲಮ್ಮ ಪೇಯಸ
ಬೇಜಾನಮ್ಮ ಏನ್ ಮಾಡೋದು ಏನಿಲ್ಲ ಯಾವಾಗ ಹೋಗಿ ನವ
ಎಲ್ಲೇ ಹೋಗಿದ್ದಿಲ್ಲ ಗುಡ್ಡ ಬೆಟ್ಟ ಅದ್ದಡ್ಕೊಂಡ್ ಮಂದಿ ಎಲ್ಲ
ಓ ಅದಾ ಅದು ನನ್ ಸ್ನೇಹಿತೆ ಊರಿಗೆ ಹೋಗಿದ್ದೆ ಅಲ್ಲೇ ನಮ್ಮ ಊರಿಂದ ಒಂದೆರಡು ಗಂಟೆ
ಹ ಯಾವ್ದಾದ್ರು ಆಗ್ಲಿ ಒಟ್ಟು ಹೋಗ ಬಂದಿಲ್ಲ
ಹೇ ಜಾಸ್ತಿ ಜನ ಇರ್ಬೇಕು ಎಲ್ಲಾ ಚೆಂದಗೆ ಎಂಜಾಯ್ ಮಾಡ್ಬೇಕು
ಏ ನೀಂಗ ಅಂತಲೇ ಜಾಸ್ತಿ ಜನ ಎಂಜಾಯ್ ಯಾ ಎಂಜಾಯ್ ಆಗಲ್ಲ
ಅಂದ್ರೆ ಎಲ್ಲಾರೂ ಎಲ್ಲಾರ್ದು ಮನ್ಸ ಒಂದೇ
ಹಾ ಅದು
ಹ ಅದು ಬಿಟ್ಟು ಒಬ್ರು ಮುನಿಸಸ್ಕೊಳ್ಳೋದು ಒಬ್ಬ್ರ ಕೋಪ ಮಾಡ್ಕೊಳ್ಳದು ಹಂಗೆಲ್ಲ ಅಂದ್ರೆ
ಚಲೋನೇ ಆಗಲ್ಲ ಅದು ಹ್ಮ್ ಹಂಗ ಆಗ್ತತಿ ಒಬ್ರೊಬ್ರು ಇರ್ತಾರ ಹಿಂಗ್ ಒಬ್ಬೊಬ್ಬ ಇರ್ತಾರ ಕೇಳಿಲಿ ಹೊಸೊಬ್ರು ಫ್ರೆಂಡ್ ಸಿಕ್ಕ್ಕೊಳ್ಳಳ್ಳೆ ಹ ನ್ ಬಿಟ್ಬ ಬಿಡ್ತಾರ ದೂರ್ ಮಾಡ್ ಒೊಂದ ಬರಿ ಹೊಸಬರು ಯಾರ್ ಸಿಕ್ಕಿರ್ತಾರ ಅವ್ರ ಜೊತೆನೆ ಅದಡದು ಅವ್ರ ಜೊತೆನೆ ಕೂಡದು ಅವ್ರ ಜೊತೆ ನೇಫೋ ತಕ್ಕೊಂಡ ಅಂದುಾಡ್ತಾರಾ ಅವಾಗ ನಮ್ ಹಳಬ್ರಗ ಸ್ವಲ್ಪ ಕೆಟ್ಟು ಬೇಜಾರಾಗಬಿಡುತ್ತಾ ಸೊ ಟ್ರಿಪ್ ಎಲ್ಲ ಹಾಳಾಗ್ಬಿಡ್ತದೆ ಆಯ್ತಪ್ಪಾ ಅಂಗನನು ಇರ್ತಾರಪ್ಪಾ ಜನ ಗೊತ್ತಾ ನಿಿಂಗ ಅಂತವ್ರು ಯಾರಾದ್ರು
ಗೊತ್ತಿಲ್ಲ ನೀನೇ ಅನ್ಸತ್ ನಂಗೇನು
ನನ್ ನನ್ ಕಡೆನ ಒಬ್ರು ಇದ್ರಪ್ಪಾ ಹಂಗತ್ಲೆ ಒಬ್ರು
ಹಾ ಹಾ
ಹ್ಮ್ ಮಾಡ್ತಾರಂಗತ್ನ ಜನ ಕೆಟ್ಟ ಎ ಜನ ಹಂಗೆ ಅಮ್ಮ ಜನ ಹಂಗಗೆ ಅಮ್ಮ ಹೊಸಿಬ್ರ ಸಿಕ್ಕ್ಮೇಲೆ
ಹ್ಮ್ ಹಳೆಬ್ರನ್ನ ಮರ್ತ್ ಬಿಡ್ತಾರ
ಹನುಮ್ಮ
ಎಲ್ಲಿ ಎಲ್ಲಿಗೂ ಹೋಗೋದಿಲ್ಲ ನೋಡ ಬರೇ ಮನ್ಯಗರಕ್
ಹ್ಮ ನಂಗಗೂ ಒಬ್ಬಕ್ ಫ್ರೆಂಡ್ ಇದ್ಲವಾ ಹಿಂಗಗೆ ಮಾಡ್ತಿದ್ಲವ ನೋಡು
ಹ್ಮ್
ದಾಸರಾ ಬಿಟ್ಟತ್ ನೋಡಕಿನ್ ಸಮಂದರ ಸಾಕ್ ಸಾಕಾಗಿತ್ತುು
ಮತ್ತ ಹೆಂಗ್ ಮಾಡಿದಿ
ಏನ್ ಮಾಡುದು ಒಬ್ಬಿಕ ಕುತ್ ಬಂದ ಏನ್ ಮಾಡಕ್ ಆಗಲ್ಲ
ಹ್ಮ್ ಹೊರಗ ಹೋಗಿ ಏನಾ
ಹೊರಗೇಏನಿಲ್ಲಪ್ಪಾ ಇಲ್ಲೇದನ್ ರೂಮ್ನಾಗೆ
ಅಂದ್ರ ಗಾಡಿಗೊಳ್ದು ಶಬ್ದ ಕೇಳಾಕತ್ತದ
ಗಾಡಿಗಳದಾ
ಹ್ಮ ಅಂದ್ರೆ ಇದು ಲಾರಿಗಳ್ದೆಲ್ಲಾ ಹಾರ್ನ್ ಇರುತ್ತೆ ತಲ
ಹ್ಮ್
ಆ ತರ ಶಬ್ದ ಕೇಳಿಸ್ತು ಅದಕ್ಕೆ ಆಚೆ ಕಡೆ ಹೋಗಯ ಅೆ
ಇಲ್ಲಿಲ್ಲ ಇಲ್ಲೇದನ್ ರುಮನೆೆ ಎಲ್ಲಿ ಹೋಗ್ಲಿಲ್ಲ ಇದು ಫ್ಯಾನ್ಲ್ಲಿ ಹಚ್ಚಿನ ಚ ನಾ ಚಾ ಇಲ್ಲ ಹೊರಗ್ ಬರ್ಕೊಂತ ಏನೋ ಒಂದ್ ಸ್ವಲ್ಪ ಏನೋ ತಿನ್ ಬಂದ್ವಾ ಆಯ್ತ ಅಷ್ಟೇ ಗೋಬಿ ಅಂತನ್ ತಿಿಂದ್ ಬಂದ್ ಏನ್ ಚಲೋ ಇದ್ದಿದ್ದಿಲ್ಲಾ ವರ್ಷಗಳಾದ್ಮೇಲೆ ಗೋಬಿ ತಿಂದಿದ್ದೆ ನಾನ ಏನ್
ಹ ಒಬ್ಬಿ ನನಗೇನ ಚತ್ ಗೊತ್ತಾ ನನಗ್ ಭೂವಿ ಅಂತ ತಿನ್ ಬಂದಿದ್ದ ಅ್ಲು ಮತ್ತೆ ನಾದಾರರು ಹೊಸದ್ ಬಂತ ತಿನ್ನೋದು ಅಂತ ನಾ ಅನ್ಕೊಂಡೆ
ಇಂಗನಿಲ್ಲ ಅದು ಗೋವಿನೆ
ನನಗ ಭೂವಿ ಅಂದಂಗ ಆಯ್ತು ಇದೇನಿದದು ಹೊಸದು ಅಂತ ನನ್
ಹ್ಮ್ ಕೆಪ್ಪಾ ನಿಂಗ ಒಂದ್ ವಿಷ ಗೊತ್ತಾ ನನ್ ಕಡೆ ನನ್ ಜೊತೆ ಬ್ಫ್ರೆಂಡ ಅ ಾಳ ಆ್ಬೇಕಿ ಕೆಟ್ಟೋ ಕೆಟ್ಟ ಅಯ್ಯೋ ಪ್ರಾಣ ಸ್ನೇಹಿಿತ ಬಾಳ ಪ್ರಾಣ ಸ್ನೇಹಿಿತ ಮತ್ತು ಫುಲ್ಗೆಲ್ಲ
ಸ್ನೇಹಿತೆ ಪ್ರಾಣ ತಿನ್ನು ಸ್ನೇಹಿತೆ ಹಾ ಅದ ನೀರಿಲ್ಲದೆ
ಹ್ಮ್ ಅಗೆ ಅಂಗಟ್ಲೆ ಸಾಂಗ್ ಎಲ್ಲರಿಗೂ ಹಾಡ್ಕೊಂಡ್ಂಬರ್ತಾನ
ಹಾ
ಹ್ಮ್ ನೀನೇ ನೀನೆ ನನಗೆಲ್ಲ ದೀನಿ ಅದು
ಏ ಹಾಡಾಡ್ಬಡವ ಯಾಕಂದ್ರೆ ಮುಂಜಳೆನ ಮಲ್ ಕಸ ಹಕಳ ಗಾಡಿ ಒಳಗ ಇದೇ ಇದೇ ಹಟ್ಟಿವಿನ ಕೇಳಸತಿರ್ತದ ಬನ್ನಿ ಬನ್ನಿ ಕಸವ ತನ್ನಿ ಸ್ವಚ್ಛತೆಯನ್ನು ಕಾಪಾಡಲು ಬನ್ನಿ
ಹೌದಲ್ಲಾ ಇದದೆ ಅಲ್ಲ ಇದು ಟ್ಯೂನ್
ಹ್ಮ
ಹ್ಮ ಬನ್ನಿ ಬನ್ನಿ
ಸವನ್ನ ಬೇರ್ಪಡಿಸಿ ತನ್ನಿ
ಹಾ ಹೌದ್ ನೋಡ್ಲಿತಾನ ನಾನ ನನ ನಾ ಅದೇ ಅಲ್ಲ ಅದೇ ಚಲ ಹಲೋ
ರೇ
ಹಲೋ ಮತ್ತೆ ಏನಿಲ್ಲ ನೋಡ್ರಿ ನಿಮ್ದ ಸಾಯಿತ ಚಯ್ತಾ ಚಾಯಯ್ತಾ
ಹ್ಮ್ ಇದೇನಿದು ಏನದು ಕೋಟಲ್ ಕೇಳ್ತಾರಲ್ಲ ಮೂರ್ ಸಲ ಹಂಗಾಯ್ತು ಚಾ ಆಯ್ತಾ ಚಾ ಆಯ್ತಾ ಚಾ ಆಯ್ತಾ
ಹ್ಮ್ ಇದನ್ ನೀನು ನೀನು ಇದನ್ ನೋಡಿಯ ಲವ್ ಮಕ್ಟೆಲ್ ತ್ರೀ
ನೋಡಿದ್ದೀನಿ ಚೆನ್ನಾಗೈತೆ
ನಾನು ನೋಡಿದೆೇ ರೀ ಸೆಂಟಗಿ ಚಲೋ ಆಯ್ತು
ಹಾ ರಸಂ ಚಂದ್ ಐತದ ಅಂದ್ರೆ ಅದ್ರಲ್ಲಿ ಅಪ್ಪ ಮಗಳ ಬಾಂಧವ್ಯ ಚಂದ ಐತ ಹ
ಮೂಲ ಅದು ಹೊ ನ ಎಲ್ಲಿ ಇನ್ನೊಂದ ನ್ ಗೊತ್ತು ಲಾಸ್ಟಗೆ ಕೋರ್ಟ್ ಒಳಗ ಏನ್ ಹೇಳ್ತಂಗ ಗೊತ್ತ ನಂಗಕ್ಕ ಇಷ್ಟ ಪಟ್ಟ ಅವನ್ ಅವ್ರ ಜೊತೆಗೆ ಹೋಗ್ತಾಳಂತಂದ್ರ ಹೋಗ್ಲಿ ನನಗ ಏನ ಇಷ್ಟ ಅದು ಅಲ್ಲ ಆಕಗ ಏನಿಷ್ಟ ಅದು ಇಂಪಾರ್ಟೆಂಟ್ ಅಂತಂದೆ ಅದು ಮ
ಹ್ಮ್ ಹ್ಮ್ ಅದೇ ಅಲ್ಲ ನಾವ್ ಸಂಬಂಧದ ಬೆಲೆ ಕೊಟ್ಟು
ಹ್ಮ್
ಸಂದಿಿತ
ಆಕ ಬಯಾಗ ಇಂತ ತವೆೆಲ್ಲಾ ಮಾತ್ರ ಚಂದ ಕೇಳ್ಸಲಕ್ಕ ನಮಗ ಹಾ
ತ್ತ ಹ್ಮ ಜ್ಾನು ಮೋಹ ನಗುಂತರ ಮಗು ಅಂತೇಳಿ ಯಾಕ ಶಾಂತಿಯ ಸ್ವರೂಪೂಪ ಅಿ ಅಲ್ಲ ಮಾತಾಡು
ಒಂದೆರಡು ನಿಮಿಷಗಳ ಏನಂತ ಶಾಂತಿಯನ್ನು ತೆಗೆದುಕೊಂಡಿದ್ದೆ
ಹೌ
ಈ ಎಲ್ಲ ವಾಕಸ್ಬೇಕಟ್ಲೆ ಉ ನ
ಏನು
ಸ್ೂಲೆ ಕಾಲೇಜ್ಲ್ಲಿ ಹ
ಅದು ಅಂದ್ರ ನಿಮಗ್ ಯಾರ್ ಪರಿಚಯ ಇರ್ತಾರೋಡು ಅಂತಲ್ಲಿ ಆ ಸೈಬರಿಗ್ ಹೋಗಿ ಹಾಕಸ್ರಿಲ ಯಾಕಂದ್ರ ನಮ್ಮ್ ಅಕ್ಕಂದ ಏನಬ ಟಿತು ಅಲ್ಲಿ ನಾವು ಇರ್ಲಿಲ್ಲ ನಮ್ಮ ಊರಾಗ ಹಾಕ್ಸಿದ್ವಿ ಫಸ್ಟ್ ಫಸ್ಟ್ ರೌಂಡ ನಮ್ೂರ ಹಾಕ್ಿದ್ವಿ ಸೆಕಂಡ್ ರೌಂಡ್ ಈ ನಮ್ಮ್ ಊರಾಗ ಇದಿದಲ್ಲಾ ನಮ್ಮ ಅಜ್ೂರಿಗೆ ಎದಕೋ ಹೋಗಿದ್ವಿ ಅಲ್ಲಿ ಹಾಕ್ಸಿದ ನಮ್ಮಣ್ಣ ಅವ ಏನ್ ಮಾಡ್ಬಿಟ್ಟ ಅನ್ ಕಂಪ್ಯೂಟರ್ ಅಂಗಡಿದವ ಲಾಕ್ ಮಾಡಿಬಟ್ಟ ನ್ನ ಮಕ್ಕಂದು ಅದು ಅಪ್ಲಿಕೇಶನ್ ಅದೆಲ್ಲಾ
ಹ್ಮ್
ಮಾಡಿ ಆಮೇಲೆ ರ ಪಕ್ಕ ಕೇಳಿದೆ ಇದು ಲಾಕ್ ಆಗಿ ಕೊಡ್ರಿ ಎಂತಂದ ಅದ ಹೆಂಗ್ ಲಾಕ್ ಆಗುತ್ತೆ ನಾವು ಪಾಸ್ವರ್ಡ್ ಇಟ್ಟಿರ್ತಿೀವಿ ನಾವು ಪಸ್ವಡ್ ಹೇಳಿರ್ತತಿವಿ ಅವ ಏನ್ ಮಾಡ್ಬಿಟ್ಟ ಅನ್ ಪಾಸ್ವರ್ಡ್ ಚೇಂಜ್ ಮಾಡ್ಬಿಟ್ಟಾನ ಮಡಏ ಮತ್ತೆ್ದೊಂದ ಕೆಲ್ಸ ಿತ್ತಲ್ಲಾ ಮತ್ತ ಆಮೆ ರೊಕ್ಕ ಕೊಟ್ಟು ಅದನ್ನ ತಗಸಿದ್ವಿ ನಮ್ಮ ಅಣ್ಣ ಅವಾಗ ಹೋಗ ಜಗಳ ತಗ ತಂತ ತಂದ ಆದ್ರೆ ನಮ್ಮಮ್ಮಿ ಬೇಡ ಬಿಡು ನಮ್ ಕೆಲ್ಸ ಆಗ್ಬೇಕಕ್ ಈಗ ಇದು ಒಂದ್ ಆಗ್ಲಕ್ ಫಸ್ಟ್ ಅ ಎಲ್ಲ ಬರ್ಲಿ ಆಮೇಲೆ ಹೋಗ ಕೇಳಿದ್ರ ಆತವನಿಗೆ ಅಂತಂದು ಸುಮ್ನಾದ್ರ
ಹ್ಮ್
ಆಮೇಲೆ ಅದೆಲ್ಲಾ ಈಕಂದ ಎಲ್ಲಾ ಫೈನಲ್ ಆಯ್ತಲ್ಲ ಆಮೇಲೆ ಹೋಗ್ ಕೇಳಿದ್ರಿ ಹಿಂಗ್ಯಾಕ್ ಮಾಡಿದೀಿ ನೀನು ತಾನ ರೊಕ್ಕವಳ್ಳಿ
ಹಾ್
ಅವ ಯಾಕ್ಕ ಅವ ಯಕ ಕೊಡ್ತಾನೆ ಇಸ್ಕೊಂಡ್ ಮಾಡಿದ್ದ ಮೋಸ ಮಾಡಿ ಅವ ಯಕೆ ಕೊಡ್ತಾನ ಒಳ್ಳಿ ಬಿಟ್ವಿ ಹೋಗ್ಲಿ ಬಿಡುವ
ಹ
ಅಂತ ಅದ ಅದಕ್ಕೆ ಯಾರ್ ಮಾಕಸ್ರಿ ಬ ಬ ನಬ್ಯಾು ಒಂದೇ ಕಡೆಸ್ ಲಾಸ್ಟ್ ಮುಗಿತ ಒಂದೇ ಕಡೆ ಹಾಕಸರಿ
ಹೌದಾ ನಾವ್ ಲ್ಯಾಪ್ಟಾಪ್ ಒಳಗ ಏನಾರ ಹಾಕ್ಸಯ ನಂತಂದ ನೋಡಕತ್ಬೋವ
ಬೇಡ ಬೇಡ
ಅಂದ್ರ ನಂದೆಲ್ಲಾ ನಮ್ಮ ಮಾಮನೆ ಹಾಕಿದ್ದ
ಹಂಗ ಅವ್ರೇ ಹಾಕ್ತಿದ್ರ ಹಾಕ್ಲಿ
ಹ್ಮ್
ನೀ ಮದ್ ಯಕಡ್ರರು ಒಂದೊಂದ್ಸವತ ಯಾವ್ದಾದಾರ ಧಾನ್ಯಾಗ ಹೋಯ್ ಮತ್ತೇಏನ್ರ ಹಾಕಿಟ್ಟಿ ಅಂತೇಿ ಆ ಜೀವನ್ ಪ್ರಶ್ನೆ ಇರ್ತದ
ಕರಲ ಅಂಜಕಿನೇ ಬರ್ತದೆ ಮೂವತ್ತನೇ ತಾರಕ ಲಾಸ್ಟ್ ಅಲ್ಲ
ನಾಳಿಗೆ ಹಾಕಂತೇಳು ಸರ್ವರ್ ಡೌನ್ ಆಗ್ಬಿಡ್ತದ
ಹೌದನಾ ನಾನಲ್ಲಿ ಇಷ್ಟೇ ಮಾಡ್ ಕಳ್ ಇ ಕಗ
ನಿಮ್ೊಂದ್ ಇದು ಕಳ್ಸಿದ್ನಲ್ಲ ಅದನ್ನ ನೋಡ್ ಮಾಡ್ಬೇಕು ಇರು ಮತ್ ಮಾಡ್ತನ್ ತಡಿ ಒಂದ್ ನಿಮಿಷ ಇರೋ ಹಂಗೆ ಹಚ್ತೀನ ಒಳ್ಳಿ ಒಂದೇ ನಿಮಿಷ ರಾ